ಹಲೋ
ಹಲೋ ಹೇಳು ಏನ್ ಮಾಡ್ತಿದರಿ? ಊಟ ಆಗ್ಲ ಆಯ್ತು ಇಷ್ಟೊತ್ವರ್ಗೂತ್ವಾ?
ಹ್ಮ್ ಅದೇ ಕೇಳ್ತಿ ಏನ್ ನನ್ ವಯ್ಸ್ ನನ್ಗೆ ಕೇಳಿಸತೈತೆ ವಾಯ್ಸು
ವಾಯ್ಸ್ ಅದಕ್ಕೆ. ನನಗ್ ಕರೆಕ್ಟ್ಗಿ ಕೇಳಿಸತದಲ್ಲ ಹ್ಮ್ ಇನ್ನು ಬಂದಿಲ್ವಾ ಕರ್ಮೆಂಟ್ಇಂದ ಚೆನ್ನಾಗ ಅವನೆ. ಬಂದಿಲ್ಲ ಐ ಗಂಟೆ ಹ್ಞ ಇನ್ನೇನು ಕಾಫಿ?
ಏನಂತ ಹೆಸರು ಕಟ್ದಯ್ ಅವ್ನಗೆ?
ಓ ಅದನ್ನ ಸರ್ಚ್ ಮಾಡಕ್ಕೆ ಹೋಗಿ ನಾನು ಅಯ್ಯಪ್ಪ. ಸಂಸ್ಕೃತ ಅಲ್ಲಿ ಎಲ್ಲಾ ಕಡೆ ಸರ್ಚ್ ಮಾಡ್ಬಿಟ್ಬಿಟ್ಟೀನಿ ಅಂದ್ರೆ ನಾನು ಸರ್ಚ್ ಮಾಡಿರೋದು ಎಷ್ಟು ಗೊತ್ತಾ ಮಹಂತ್ ಅನ್ನೋದೊಂದು
ಹಾ
ಆ ಇವರಪ್ಪ ಹೇಳದು ಮನ್ವೀಕ್ ಅಂತ ಹಿಡು ಮನು ಅಂತ ಕರಿಬೋದು ಅಂತ ಮನು ಅಂತ ಕರಿಬೇಕು ಅಂದ್ರುನು ಮನ್ವಿಷ್ ಅಂತ ಇಡ್ಬೋದಲ್ಲ? ಮನ್ವಿಶ್ ಚೆನ್ನಾಗಿದ್ದ ಮಹರ್ತ್ ಚೆನ್ನಾಗಿದ್ದ? ಮನ್ವಿಕ್ ಚೆನ್ನಾಗಿದ್ದ ಮನ್ವಿತ್ ಚೆನ್ನಾಗಿದ್ದ? ಏನೋದ ಯಾವವು ಫಸ್ಟ್ ಮಹತ್ ಅಂತ ಹೇಳ್ದಲ್ಲ ಮಹರ್ತ ಹ ಮಹರ್ತ್ ಮಹಿ ಅಂತ ಮಹಾ ಅಂತೂ ಕರಿಬಹುದು ಮಹಿ ಅಂತೂ ಕರಿಬಹುದು
ಹ್ಮ್
ಆಮೇಲೆ ಮಹಿತ್ ಅದ್ಬಿಬಿಟ್ಟು ಬೇರೆೇಏನು ಕರಿಬೋದೆಲ್ಲ
ನಿಮ್ ಕರ್ಕೊಂಡ್ರೆ ಆಯಿತು
ಹ ಆಯ್ತು ಹಂಗಬೇಡವಂತ ನೇಮಲ್ಲೇ ಬರ್ಬೇಕಂತ ಅದು
ಹ ಮತ್ತೆ ಇವಾಗ ಯಾವ್ದು ಡಿಸೈಡ್ ಆಗಿಲ್ಲ ಅನ್ನು ಇನ್ನುವೆ
ಇನ್ನು ಇನ್ನೂ ಹದ್ನೈದು ದಿನ ಆಯ್ತಲ್ಲ ಹೋಗೋದು ಆಮೇಲೆ ಮಾಡೋದ ನಿಧನಾಕಾ ಅಂತೆ ಒಟ್ನಲ್ಲಿ ನೇಮ್ನೆಲ್ಲ ಸರ್ಚ್ ಮಾಡಿ ಬಾರದು ಮಡ್ಗಿನಿ ಯಾವ್ದ ಹಂ ಬೆಟ್ಟಕ್ಕೆ ಹೋಗ್ಬೇಕಲ್ಲ ಬೆಟ್ಟ್ದದಲ್ಲಿ ಕರೆಸ್ಬೇಕು ಅಂತ ನಮ್ಮ ದೀಪು ಹೇಳಿದ್ದು ಅಲ್ಲಿ ನೀವ್ ಯಾವ್ದಾರೂ ಹಿಂಗೆ ಕರಿಬೇಕು ಮಾ ಯಿಂದ ಅನ್ಕೊಂಡಿದ್ರ ಅಂತ ಕೇಳಿದಾರಂತೆ? ಅಂದ್ರೆ ಮಾದಪ್ಪನಂಗ ಮಾ ಇಂದ ಅಲ್ವಾ ಅದಕ್ಕ. ಹ್ಮ್ ಕರಿಬಹುದು ಅಂದ್ರೆ ಇದನ್ನ ಹೇಳದಂತೆ ಇಲ್ಲ ನಾ ಕರಿಬೇಕು ಅಂದ್ರೆ ಅವ್ರೇ ಕರಬಿಡು ಬೇಕಾರೆ ನೀವ ಒಂದ್ ಮನೇಲಿ ಕಟ್ಳ ಹ ಈಗಲ್ಲ ಈಗ ಮನ್ವಿತ್ ಅಂತೇ ಜಾಸ್ತಿ ಕರೀತಿರೋದು.
ಹ್ಮ್
ಇವನ್ ಶಾಸ್ತ್ರದ ಪ್ರಕಾರನು ಅದೇ ಹುಟ್ಟಿದ್ ಡೇಟ್ ಹೇಳ್ತಾರಲ್ಲ
ಹ್ಮ್
ಅದ್ರ ಪ್ರಕಾರನ ಮಾಯಿಂದಾನೇ ಇಡ್ಬೋದು ಅಂತ ಬಂತಿದೆೆ.
ಹ್ಮ್ ಏನು ಒಂದ್ ಡಿಸೈಡ್ ಮಾಡ್ಕಳಿ ಇಬ್ರು ಮಾತಾಡ್ಕೊಂಡು. ಅವ್ಳ ಏನ್ ಮಾಡ್ತಾಳೆ?
ಅಯ್ಯೋ ಅದ್ರದ್ದೇ ಬಾರಿ ಕಷ್ಟ ಇರುತ್ತ ಅಂದ್ರೆ ಹೋಗಿರೋದುಂತ ಕೂರಲ್ಲ
ಹ್ಮ್
ಈಗ ಫೋನ್ ಹೊಸಿ ಕೇಳ್ತಾಳ ಕೊಡು ನಂಗೆ ಕೊಡು ನಂಗೆ ಮಾತಾಡಕೂ ಬಿಡಲ್ಲ ಅದು. ಇನ್ನೊಂದು ಹೇಳ್ತೀನಿ ನೋಡು ಇದು ಮಯಮ್ ಚೆನ್ನಾಗಿಲ್ವಾ?
ಮಾಯಂತ.
ಮಯಾನ್.
ಮಯನ್ ಏನದು ಸಾಬ್ರ ಹೆಸತರ ಐತೆ. ಏ ತೂ ಚೆನ್ನಾಗಿಲ್ಲ. ಮಯಾಂತ್ ಅಂತ ಚೆನ್ನಾಗಿತ್ತು ಅದು ನೀನ್ ಮಯನ್ ಹೇಳಿದೆ ಮಯಂತ್.
ಮಯಾಂತ್ ಹ್ಞೂ ಅದು ಚೆನ್ನಾಗದೇ ಮಯಾಂತ್ ಎಲ್ಲ ಇರ್ಲಿ ಮಯಾಂಕ್ ಅದೆ
ಏ ನಾವೇ ತಾಸ ಸೇಸ್ಕೊಳ್ಳೋದು ಅದಕ್ಕ ಏನಯ್ತದೆ.
ಮಿಥುನ್ ಸನ್ನದು.
ಹೆ ಚೆನ್ನಾಗಿಲ್ಲ ಅದು.
ಮನೀತ್. ಅದು ಬೆಡ್ವಾ ಮದ್ವಿಕ್.
ಹ್ಮ ಹ್ಮ್
ಚೆನ್ನಾಗಿಲ್ಲ ಅದು ಹ್ಮ್ ಇಷ್ಟೇನೆ ಮಿಥುನ್ಶ ಮಹ ಮಹಿತ್. ಮನಸ್ವಿತ್. ಮನ್ವಿಕ್ ಮಿವಿಷ್ ಹ ಮಿಥುಂಚ್. ಮೌನೀಶ್ ಮಹೀನ್ ಆಮೇಲೆ ಮನ್ವೀರ್ ಮಾಧ್ ವಿನ್ ಮಾವಿಕ್.
ಮಹಾವೀರ ಅಂತ ಇಟ್ ಬಿಡು ಅತ್ತಾಗೆ.
ಮಹಾವೀರ ಅಂತನಾ.
ಹಾ
ನೋಡದ ಅದು ಯಾರ್ ಹೇಳ್ತಾರ ಯಾವ್ದ್ ಹೇಳ್ತಾರ ಅದು. ಮಯ ಏನದು ಮನ್ವಿಕ್ ಅಂತನು ಇಡ್ಬೇಕಂತ. ಹ ಮನವಿ ಹ್ಮ ಮನ್ವಿಕೆ ಚೆನ್ನಾಗಿಲ್ವಾ ಅನ್ನೋದು ನಾನು ಮಹಥ ಅಂತ ಇಡ್ಬೇಕು ಅಂತ.
ಹ್ಮ್
ಮಹರ್ತ್ ಅಂದ್ರೆ ಅವನು ಸ್ಕೂಲ್ಗೆ ಹೋಗ ಅಲ್ಲಿವರ್ಗುನು ಟ್ರೆಂಡಿಂಗ್ ನಿಮಗೇ ಇರ್ತದೆ. ಸುಮಾರಿಗ ಇವಗ್ ಯಾರು ಇಟ್ಟಿಲ್ಲ ಸರಿ ಮಾನ್ವಿತಾ ಅಂತ ಅದು ಹುಡುಗಿ ತರ ಹ್ಮ್ ಮನ್ವಿಕ್ ಅಂತ್ ಅನ್ನಬೇಕು ಪ್ರತಿ ಒಂದ ಮನ್ವಿಕಾ ಅಂತ್ ಅಂದಬಿಟ್ರೆ. ಹುಡ್ಗಿ ಆಯ್ತದೆ ಈಗ ಮನ್ವಿತ್ ಅಂತ ಹುಡ್ಗ ಮನ್ವಿತಾ ಅಂದ್ರೆ ಹುಡ್ಗಿ ಆಯ್ತದೆ. ಹ್ಮ ಹ್ಮ್. ಅದಕ್ಕ ನಾನು ಮಹರ್ತ ಅಂತ ಇಡ್ಬೇಕ ಓಹ ಯ ಒಟ್ನಲ್ಲಿ ಯಾರು ಇಟ್ಟಿಲ್ಲ ಸದ್ಯಕ್ಕೆ ನಾನ ಎಲ್ಲೂ ಕೇಳಿಲ್ಲ ಆಮೇಲೆ ಎಲ್ಲ ಮುಹೂರ್ತ ಮುಹೂರ್ತ ಆಮೇಲೆ ಮಹರ್ತ್. ಮಹತ್ತ್ವ ಅಂದ್ರು ಆಯ್ತು ಅಂದ್ರೆ ಕರಿಯಕ್ ಬರ್ಬೇಕಲ್ಲ ಹಹ್ ಬೆಳಗ್ಗೆ ಆರೂವರೆ ಏಳು ಗಂಟೆಗೆಲ್ಲ ಹೊಂಟೊತದ ಅದು.
ಹ್ಮ್.
ಹ್ಮ್ ಬರದ್ ಐದುವರೆ ಆರ್ ಗಂಟೆಗೆನೆ ಹೋಗಬೇಕಲ್ಲ ಅಂದಿದ್ಕೆ ಎಲ್ಲೋ
ನಿನ್ ಗಂಡನ ಮನೆಗೆ ಅನ್ನಕಂಡೆ.
ಆ ಇಲ್ಲ ನೋಡೋದು ಐದು ತಿಂಗ್ಳಿಗ ಬರನ ಅಂತ ಕೇಳ್ದಿ ನಾನು.
ಹ್ಮ್.
ಅದಕ್ಕೆ ನಿನ್ ಇಷ್ಟ ಬರ್ತನಿ ಅಂದ್ರೆ ಬಾ. ಇಲ್ಲಾಂದ ಒಂಬತ್ತು ತಿಂಗಳಗೆ ತುಂಬ್ಸ್ಕೊ ಬರ್ತನಿ ಅಂದ್ರು ನಿನ್ ಇಷ್ಟ ಅದು ಇವ್ರು ಅದೇ ಏ ಇದ್ರು ಬೇಕಾರ ನೀನ್ ಇಷ್ಟ ಹೋಗ ಹೋಯಿತ್ನಿ ಅನಾದದ್ರೆ ಹೋಗು. ಇಲ್ಲಾಂದ್ರೆ ತಂದಾಗಕ್ತಿವಿ ಮಾಡ್ಕೊಂಡ್ಕ ಇರುದ
ಹ್ಮ
ಅಷ್ಟ ಅಷ್ಟೇ ಇನ್ನೇನು ಇವಾಗ ವಿರ ಸಪ್ರೇಟಾ
ಹ್ಮ
ಹ್ಮ ಏನ್ ಮಾಡಕಲ್ಲ ಕೇಳ್ತಳೆ. ಹ್ಮ ಏನಾರು ಕೊಡ್ಬೇಕು ಒಟ್ಟ ಚೆಲ್ಲಾ ಕೊಡ್ಬೇಕು ಒಳ್ಗೆ. ಚೆಲ್ಲಾ ಕೊಟ್ರೆ ಸುಮ್ ಕೂತ್ಕತಾಳೆ.
ಹ್ಮ
ಹ್ಮ ನಾನು ನೆನ್ನ ಜೋತ ಕತ್ರ ಮಾತಾಡಕೆ ಪೌಡ್ರ ಡಬ್ಬಿ ಪೌಡ್ರ ಸುರಿಯೋದು ಕ್ರೀಮ್ ಓಪನ್ ಮಾಡ್ಕ ಕೊಡೋದು ಎಲ್ಲಾನು ಮಾಡ್ಕೊಟ್ಟೀನಿ ಮಾತಾಡ ಮಾತಾಡಕ ಬಿಡ್ಲಿ ಅಂತ
ಒಂದಷ್
ಹ್ಮ ಅದೇ ಟಿವಿ ಅದ ಸುಮನೆ ಆಡ್ತಾಳವಳು ಅಲ್ಗೆ ಇಲ್ಲಿಗೆ ಎಸೆದ ಹಂಗ್ ಮಾಡತ್ತೆ. ಸೈಲೆಂಟಾಗೇ ಇಲ್ಲ ಹೇಳ್ಬೇಕು ಅಂದ್ರ ಹ್ಮ
ಹಂಗ ಕಾಣಸದೆೇ ಇಲ್ಲ ಅವಳು.
ಹಮಾ ಸುಸ್ತ ಮಾಡಕುತ್ತೆ ಆದ್ರೆ ಇವಾಗ ಆಚೆ ಬಿಡಕೆ ಅಮ್ಮನ್ ಕೈಲ ಆಗಲ್ಲ. ನೋಡ್ಕೊಬೇಕು ಒಂದು ಆಳು ಅವಳನ್ನ ಆಚೆೆ ಬಿಟ್ರೆ ಅದಕ್ಕೆ ಬೆಳಗ್ಗಿನ ಸಂಜೆವರೆಗೂ ಕೂಡಾಕೊಳ್ಳೋದು ಒಳಗಡೆನೆ ಬಾಕ್ಲ ಆಬಿಟ್ಟು ಅದೊಳಗ ಹುಚ್ಚಿಡ್ದಂಗ ಆಯ್ತದೆ. ಬಾಗ್ಲು ತಗದ್ರೆ ಸೌಂಡ್ ಕೇೇಳಸಿದ್ರೆ ಸಕಲ್ ಬಿದ್ದ ಆರ್ತಾಳೆ. ಆಚೆಗ ಹೋಗಕೆ ಹ್ಮ ರಾಚೆಗ ಹೋದ್ರೆ ಯಾರಾದೂ ಇರ್ಬೇಕು. ಬಿದ್ದ ಗಿದ್ದ ಬಿಟ್ರೆ ಆಮೇಲೆ ಫಸ್ಟೇ ಸಣ್ಣ ಗಾಳಿ ಬಂತೂರು ಹ್ಮ ಅಷ್ಟೇ ಅನನ್ ಬಟ್ ಅನ್ನೊನ ಬಟ್ಟೆ ಒಲೆಕ್ ಬಿಡಿಯಲ್ಲ ಬಿಡಲ್ಲ ಆವತ್ತೆ ದ ರ ಅದು ಇದು ಎಲ್ಲಾನ ಚೆಲ್ಲಿ ಇಟ್ಲಂತೆ. ಹೋಗಿದ್ಲಾ ಹೊಯ್ತಾಳಲ್ಲ ವಸಂತಿ ಕರ್ಕೊಂಡು ಹೊಯ್ತಾಳಲ್ಲ. ಇನ್ನ ವಸತಿ ಬಂದಾಗ ಮಾತ್ರ ಆಚೆೆಗಬಿಡೋದು. ಅವಡಣ ಹ್ಮ ಐದುವರೆ ಐದು ಮುಖಾಲ ಇಲ್ಲಿಂದ ಬರೋವರ್ಗೆ ಹ್ಮ ಬಂದು ಬಟ್ಟನೆ ಒಟ್ಟೆನೆಲ್ಲ ಹೋಗ್ದು ಅವಳು ಸ್ನಾನ ಮಾಡ್ಕೊಂಡು ಒಳಗಡೆ ಬರೋಷ್ಟಲ್ಲಿ ಆರೂವರೆ
ಮಂಜ
ಆರ ಮಂಜನ್ ಅಲ್ಲಿ ಕೆಲ್ಸಕ ಹಯ್ತವನಲ್ಲ.
ಹ್ಮ ಮತ್ತೆ ಇಲೇ ತೋಟಕ ಹೋಯ್ತವನ ಎಂತ ಅಂತಿದನಲ್ಲ.
ಅಲ್ಲೂ ಹೋಯ್ತಾನೆ ಬೆಳಗಿನ ಜಾವ ಐದುವರೆ ಅಷ್ಟೊತ್ತ ಗೆದ್ದು ಇಲ್ಲಿಗಹೋಯ್ತಾನೆ. ಹತ್ತ ಗಂಟೆವರೆಗೂ ಇಲ್ಲ ಒಂಬತ್ತ ಗಂಟೆವರೆಗೂ ಅದೇಏನು ಹೇಳ್ತಾರೆ ಅದು ಮಾಡಿಬಿಟ್ಟು ಬಂದು ನಾಷ್ಟಾ ಮಾಡ್ಕೊಂಡು ನಲ್ಲಿ ಕೆಲ್ಸಕ್ಕೆ ಹಯ್ತಾನೆ.
ಹ್ಮ
ಈಗ ಬೇರೆ ಲೋನ್ ತಗೊಂಡ್ ಅದು ಯಾರಾರ ಅಲ್ಗೆ ಒಂದವರೆ ಲಕ್ಷ ಕೊಟ್ನಾ. ತೋಟ್ ತೋಟಕ್ಕ ವೈತನಲ್ ಅವ್ರಗೆ. ನನ್ ತೆಂಗಿನ ತೊಟ್ಲು ಕಳಿಸಬೇಕು ಅಂದ್ಬಿಟ್ಟು ಈಸ್ಗಂಡಿದ್ದಂತೆ.
ಹ್ಮ
ಇ ಒಂದ ಊರಲ್ ತಿರ್ಗಡಕ್ಯ್ತಿತ್ತವನು ಆಸ್ಟೋತಲ್ ಬರೋನು ಹ್ಮ್ ಎಲ್ಲಾರ್ಗು ಕೊಟ್ನಲ್ಲ ಹ್ಮ್ ಎಲ್ಲರಗು ಎಲ್ ಕೊಟ್ಟ ಇನ್ನು ಉಳಸ್ಕೊಂಡಾನೇ. ಇನ್ನು ಉಳಸ್ಕೊಂಡಿದಾನ ಹ್ಮ್ ಮನೋ ಅಣ್ಣ ಕಿರಣ ಅಣ್ಣ ಅವ್ರ ಹತ್ರ ಎಲ್ಲ ಉಳ್ಸ್ಕೊಂಡನೆ ಇನ್ನ. ಅವ್ರಿಗೆ ಒಂದೊಂದ ಕೊಡ್ಬೇಕಿತ್ತಂತ.
ಒಂದೊಂದು.
ಹ್ಮ್ ಹ್ಮ್ ಅವ್ನಗೂ ಒಂದು ಅವ್ರಗೂ ಒಂದು ಇದು ಇನ್ನು ಆ ಕಡೆ ಸೈಟ ಅಲ್ಲಿ ಚೀಟಿ ಚೀಟಿ ದುಡ್ಡು ಕೊಟ್ಟಿಲ್ಲ. ಹೌರು ಹ್ಮ್ ಅಯ್ಯೋ ಏನು ಅವ್ಳು ಫೋನ್ ಹಿಂಗ ಇಡ್ಕೊಂಡು ಹಲೋ ಅನ್ನಲ್ವಾ ಅದ್ನ ಅಯ್ಯೋ ಅಯ್ಯೋ ಅಂತಿರೋದದು.
ಓ ಅಲೋ ಅಲೋ ಅಂತಿರುದಾ. ಟಿ ವಿ ನೋಡಲ್ವ ಅವ್ಳು.
ಆ ಟಿ ವಿ ನೋಡಲ್ಲ ಫೋನ್ ಕೊಟ್ಬಿಟ್ ರೂಢಿ ಮಾಡಬಿಟ್ಟು ಫೋನ್ನೇ ಕೇಳುತ್ತೆ ಸುಮ್ನೆ
ಹ್ಮ್. ಆದ್ರೂ ಯಾರಾದ್ರು ಇನ್ನೊಬ್ರು ಇರ್ಬೇಕಿತ್ತು ಅಂತ ಅನ್ನಸುಧೆ ಅಲ್ವಾ ಜೊತೆಲ್ಲ ಆಡ ಆಟಾಡಕ್ಕೆ.
ಮತ್ತೆ ಮಧ್ಯಾಹ್ನ ಯಪ್ಪಾ ಇವ್ನು ಮಲ್ಗವನೆ ನನ್ಗ ಕಣ್ಣ್ ಕುೂಡ್ಸ್ತಾವೆ ಒಂದ್ ಹತ್ ನಿಮಷ ಆದ್ರು ನಿದ್ದೆ ಮಾಡ್ರು ಸಾಕಲ್ಲ ಅಂತ. ಇದ್ ಬಿಡ್ದಿಲ್ಲ ಇದು ಹ್ಮ್ ಆಡ್ಲೆ ಅಂತ ಅದು ಇದು ಎಲ್ಲಾನು ಕೊಡ್ತೀನಿ. ಹಂಗಾರ್ರು ಆಡ್ತಾಳೆ ಒನ್ಗಳಗೆ ಆಚೆಗೆದೊಯ್ತಾಳೆ ಮಂಚದ್ ಮೇಲೆ ಕತ್ತೋದು ಕಿಟಕಿ ಮೆಕ್ ಹತ್ತದು. ಕಿಟಕಿ ಮೇಲ ಕತ್ತಿದ್ದು ಕುಕ್ಕುನ್ ಕೂತ್ಕೊಂಡ್ಳಲು ಕೆಳಗೆ ಕಿರ್ಚ್ಕೊಂಡ್ಲುು ಕಣ್ಣು ತೂಗೂಡಸತಾವೆ ನಿದ್ದ್ ಕಣ್ಣಲ್ಲಿ ಎದ್ದು ಓಡಡಕೆ.
ಹ್ಮ್ ಇನ್ನೇ ನಿಮ್ಮ ಅಮ್ಮನ ಕೈಲ್ ಎಲ್ ನೋಡ್ಕೊಳಕ್ ಆಯಿತದೆ.
ಹ ಆಗಲ್ಲ ಇವಳ್ನ ಹಿಡಿಬೇಕಲ್ಲ.
ಹ್ಮ್.
ಇವ್ಳನ ಹಿಡಿಯಕ್ ಆಗಲ್ಲ.
ಹ್ಮ್ಮ ಹ್ಮ
ಹ್ಮ್ ನೀವು ಅಡ್ಗೆ ಈಗ.
ಅಡ್ಗೆ ಮಾಡ್ಬೇಕು ಹ ಏನಾದ್ರು ಇನ್ನು ಏನು ಮಾಡಿಲ್ಲ.
ಮಾಡಿಲ್ಲ ಹ್ಮ.
ಇಷ್ಟೊತ್ತಕೆ ಏನು.
ಇವಗ್ ಬರ್ತಾರ ಅವ್ರು ಐದ್ ಗಂಟೆಗ್ ಸ್ಕೂಲಿಂದ ಹ್ಮ ಅವ್ರ ಬಂದಾಗ.
ಅವ್ರು ಬಂದಾಗ ಅವ್ರಗೇ ಏನಾದ್ರೂ ಕೊಟ್ಬಿಟ್ಟು.
ಹ್ಮ್
ಏನ್ ಕೇಳ್ತಾರ ಅದು.
ಏನ್ ಕೇಳತಾರೆ ಹ್ಮ ಹಾಲು ಕಾಫಿ ಹ್ಮ್
ಹ್ಮ್ ಕೋಟ್
ಲಿಶಿಕಾನು ಹೊಯ್ತಾಳೆ ಅಲ್ಲ.
ಹ್ಮ್.
ಹ್ಮ್ ಅವ್ರು ಹೋಗಿದ್ ಬರ
ನೆನ್ನೆ ಒಂದ್ ದಿನಕ್ಕೆ ಅವ್ರ ಕ್ವಾಟ್ಲೆ ತಡ್ಕಳ್ಳಕ್ಕ ಆಗಲ್ಲ ಸುಮ್ನಿರಿ ರಾಜನ್ನ ಕೊಡೋದ ಬೇಡ ಅನ್ನಸ್ತ್ ಭಾನುವಾರ ಬರದಬೇಡ ಅನ್ನಸತಿದೆ.
ಹ್ಮ್ ಮತ್ತೆ ಮನೆಲ್ ಯಾರು ಇರೋದೇ ಇಲ್ಲಾ. ಹಾ ಮತ್ತೆ ಈಗ ಜಸ್ಟು. ಏನೋ ಮಧ್ಯಾಹ್ನ ಎರಡೂವರೆ ಈವಾಗ್ಲೇ ಏನೋ ಸಂಗೀತಕ್ಕನ ಪಕ್ಕದಲ್ಲಿ ಆನಂದಣ್ಣನ ಹೆಣ್ತಿ ಅವ್ಳಲ್ಲ ಅವ್ಳು ಈ ಕಡೆ ಕಲ್ ಗುಡ್ಡಕ ಅವ ಗೊತ್ತಾ ಅಲ್ಲಿಗೆ ಸರಿಯಾಗಿರೋದ ಹಾವೂ ಹೋಯ್ತಂತೆ ಓಡ್ ಬಂದ್ಲು ಇಲ್ಗೆ. ಹ್ಞ ನಿನ್ನ ಮಗಳನ್ನ ಆಚೆಗ ಬಿಡ್ಬೇಡ ಹಾವೋಗದೆ ಅಲ್ಲಿ ಹಾವದೇ ಅಂತ.
ಸುಮ್ನೆ ಓಡಾಡ್ತಿರ್ತವ ಆಮೇಲೆ ಯಾರಿಗ ಗೊತ್ತ ಆಚೆ ಹೋದ್ರೂನು ಸುಮ್ಮ್ನೆ ಭಯ ಆಯ್ತದೆ ಒಳಗಡೆ ಇದ್ರೆ ಎಲ್ಲನ್ನು ಚಲ್ತ ತರೆ.
ಅಯ್ಯಪ್ಪ ಕೇಳಕಾಯ್ತದಳ ವಸಿ ತಿನಲ್ಲ ಮಾತ್ರ ನನ್ನ ಕೈಲಿ ಏಟ್ನಾ ಅಷ್ಟ ಬಿಪಿ ಎರ್ಸ್ತ್ತೆ ಇನ್ನೇನ ಮಾಡದ.
ಹಾ ನಾ ಹೊಡಿಯಲ್ಲಪತ್ತಾ ಸುಮ್ಮ್ನೆ ಹೇಳ್ತೀನಿ ಕೇಳು ಹೋಗೆ ಆಚೆಗಂತೀನಿ ಆಚೆ ಕುಡ್ತಾ ಆಟಾಡ್ತಾರೆ.
ಕೇಳಾವ ಆದ್ರೆ ಸರಿ ಕೇಳ್ದಿರ್ರೆ ಆದ್ರೆ ನೀನ್ ಮಾಡ ಮಾಡಲ್ಲ ಇನ್ನೂ ಜಾಸ್ತಿ ಮಾಡ್ತೀನಿ ಅಂತವಳ ಅವ್ಳು.
ಹ್ಮ್ ಆಮೇಲೆ ಸಾತು ಟಿವಿ ನೋಡ್ತಿರ್ತನಲ್ಲಾ ಟಿವಿ ನೋಡ್ತಿರ್ತನಿ.
ಅಂದ್ರೆ ಸಾತ್ ತುಣು ನಿಶಿಕಾನು ಅಷ್ಟ ಕಾಟನ್ನೇ ಕೊಡ್ಲಿಲ್ಲ ಸದ್ಯಕ್ಕೆ ನಾನು ನೋಡಿದ್ದೀನಲ್ಲ. ಹ್ಮ ಹ ಅಮ್ಮಾ ಇದು ಫಸ್ಟ್ ಯಾವುರ ಹೇಳು ಸಂಬಲಪುರ. ಬಜಾರಿ ಊರುವುದು ಅದಕ್ಕ ಹಂಗ ಆಡ್ತ ಅದೆ.
ಹ್ಮ್.
ಒನಿಮಿಷ ಒನಿಮಿಷನೂ ಸೈಲೆಂಟ್ ಆಗಿ ಇರಲ್ಲ ಕೂರೋದು ಇಲ್ಲ. ಹಾ